ನ
ಏನ ಇಲ್ ನೋಡ್ರಿ ಚಂದ್ರ್ರ ಏನ್ ನಡಸಿರಿ
ಏನೇ ನೋಡ ಸುಮ್ಮಿಲ್ಲ ವರ ಕುತರ
ಹಾ
ಹಾ
ಹ್ಮ ಗಾಳ
ಮತ್ತೆಲ್ಲಾ ಆರಾಮಂಗ
ಆರಾಮ್ದ ನೋಡ್ರಿ ನೀವ್ ಅಮ್ಮದ್ರ ಅಲ್
ಹಾ ಆರಾಮ್ತೀವಿ್ ನೋಡ್ರಿ
ಆರಾಮ್ ಅದೇನ ಮಾಡದಲ್
ಹಾ ಆರಾಮದಿದ್ರರಿ ನಿಮಮ್ಮ ಎಲ್ಲಾ ತಯಿಂದ
ನಮ್ದ ಬೇರೆ
ಹ್ಮ್ ಅದ್ ಏನ್ ಆಗ್ಯದಂತಲ್ರಿ ಮ್ಯಾಟರ್
ಆ
ಏನ್ ಆಗ್ಯದಂತ ಅ್ರ ಹಾ ಇದು ಮ್ಯಾಟ್ರ ಆಗಿರಂತಲ್ರು ಬಸವರ ಅದಿಲ್ಲ
ಹಾ ಅದ ಬಸವರಾಜನ್ ಮ್ಯಾಟ್ರಿ ಹ ಹಾ ಹ ಗೊತ್ತೇತಾಡ್ರಿ ಪ್ರತನ್ ತಾಡ್ರ ಒ್ ಮ್ಯಾಟ್ರ ಮರಳಿ ಬಸವರಾಜೇನ ಅವಾ ಹ
ಹಾ ರ
ತ
ಹ್ಮ
ಬಸವರಾಜ್ ಮರಳಿ ಏನಾಗಲ್ಲ ಅವ ಸ್ವಲ್ಪ ಊರಿ
ಹ
ಊರಿಗೆ ಹೋಗಣ ಊರಿಗೆ ಹೋಗೋಣ ಹ
ಹ
ಉ ಹ ಉರಿಬ
ಹಾ
ಊರ್ ಲಕ್ಷನ್ ಬರೋಣ ಬರೋಣ ನೋಡೇನ್ ಪಫಸ್ಟ್ ಕಟ ತಗದು
ಹಾ ರೀ
ಕಟನ್ ತೆಗದಂಗ ನೋಡಲ್ಲ ನೋಡನ ಸುಮ ಕ ಸುಮ್ಮಾ ತಳಗ ಏನು ಚು ಚದಂಗ ಆಲ್ತದತ್ ನೋಡನ್ರರಿ ನೋಡಣ ಅವನಿಗೇನ ಏನೋ ನಷ
ಹಾ
ಇದೇನ್ ಅನುಷನ ಹ ಎತ್ತಿ ನೋಡ್ತಾನ ನಿಮ್ ಬಿಕಾದ್ರಿ
ಹಾ
ಹಲೋ ನಡಿಕನ್ನೋಡ ಇ ಹಲೋ ಅಮೌಟ್ಾಕ್ಸ ನಮ ಹಲೋ ಹಲೋ
ಕೇಳ್ತ ಹಾ ಕೇಳತ್ತಾರ ಹಲೋ
ಹಾ
ಹಾ
ನೋಡೇನ್ರಿ ನೋಡಿ
ಆ ಹನ್ಚ
ಗಾಬ್ರೆ ಪ ಗಾಬ್ರ ಪೋಚನ ಆ ಮನೆಗೆ ಈ ನ ಹ್ಮ ಮೆ ಹಾ ಅವರು ಗಾಬರಿದು
ಡಾಬರ ಹಗನೆ
ಹಿಂಗ್ಯಾರು ಮಾಡತಪತ ಹ ಅವ್ರ ಮನೆಾಗ ನೋಡ್ಯಾರ ಹ್ಮ್
ಹ್ಮ
ಗಾಾದ್ರಾಗಿ ನಿ ಪೋನಚಾರಿ ಡೀಿನಿ ಪನಚಾರಿ
ಯಾರ ಹ್ರ
ಹ
ಹಲೋ
ಹ ಕೊಟ್ಟು
ಹ್ಮ
ಆಮೇ ತರು
ಏನಲ್ಲ ನೋ ಹಲೋ
ಹ ಹಲೋ
ಹಲೋ ಹಲೋ
ಕವ ತವು
ಹೇಳ್ರಿ
ಯತ್ ಬರ
ಹಾ ಕೇಳತ್ತಂದ್ರಿ ಹೇಳ್ರಿ ಎಲ್ಲಿ ರೇಶ್
ಎಡೆರ ಹ ಕಡೆ ಹಗಡಚ್ಚರು
ಹ
ಹ್ಮ ಹಲೋ
ಹಲೋ
ಈಗ ಹಲೋ ಹ್ಮ್ ಕಡೆ ಆ ಕಡೆ ಉಚ್ಚರ
ನಮ್ ಕಡೆ ಫುಲ್ ಫೇಮಸ್ ಅಂದ್ರೆ ಗುಂಡಲ್ಕಾಯಿ ನೋಡಿ ಗುಂಡುಲ್ಕೈ
ಗಂಡಲ್ಕೈಗಿಡ ಗಂಡಲ್ಕೈಗಿಡ ಬಾಳ ಫೇಮಸ್ ಅಂಗೆ
ಫೇಮಸ್ ರೀ
ಗುಂಡಿನಾನು ಬರ್ತಾವೇಂರಿ ಅನ್ ಅದ ನಾನು ಗುಂಡಾಣು ಗುಂಡಾಣು ಗುಣಡಾಣ ಬರ್ತದೇನ್ರರಿ
ಅ ಗುಂಡಾಣ ಫೇಮಸ್ ರೀ ಅವೆಲ್ಲಾ ಪ್ರಜೆಲ್ಲ ಕೂಡ ನೋಡ್ರಿ ನಿಮ್ ಕ್ಲಾಸ್ ಪ್ರಜೆಲ್
ಕಲ್ಲ ನೋಡ್ರಿ ಅವ ಅವ ಅವದೇನ್ ಹೇಳತ್ಲಲ್ ಅವ ಕ
ಅವ್ರ ಬ್ಯರೆನೀ ಅಧ್ರಿ ಅವ್ರ
ಕರರು ಒದಾಾರನ ಆರ ಮನುಷ್ಯ ಮತ್ತೆ ಮನುಷ್ಯರ
ಕುಂತಿದಾರಿ ಬಂದ
ಹ್ಮ ಗಾಳಿಗೆ
ಗಾಳಿ ಏನವ ಮಳಿನೇ ಎಲ್ ನೋಡ್ರಿ ಈ ವರ್ಷ
ವರ್ಷ ಈ ಸತಿ ಮಳಿನೇ ಏನ್ರೇ ನು
ಹ್ಮ್
ಜೀವನ್ಂದ ಏನ್ ಮಾಡಕ್ ಅಲ್ರರಿ
ಹೆಂಗರಿ ಮಳೆ ಬಂದದ್ರಿ
ನಮ್ ಕಡೆನು ಇಲ್ ನೋಡ್ರಿ ಮಳಿ ಹ್ಮ್ ಏನ್ ಮಳನೇ ಇಲ್ಲ ನಮ ಕಡೆನು
ಹ್ಮ
ಬರ್ಗ
ಫುಲ್ ಬರಗಲ್ರಿ ಈ ವರ್ಷ ನೋಡ್ರಿ ಇಲ್ಲ ಇನ್ಸ್ಟಾಗ್ರಾ ದಾಗ ಟ್ರೆಂಡಿಂಗ್ ಒಂದ್ ಆಡ ಬಂದದ್ ನೋಡ್ರಿ
ಯಾವದ್ರೀ
ಅದು ಮೋಡಾರಿ ಮೋಡಕ ಏನು ವಾಯ್ಸ್ ಕೊಡಿಸಿ ಕಸಿ ಹೆಂಗ
ಹಾ ಚರದೇ ಕೇಳದ ಇದೆ ಹ್ಮ್ ಹಗ
ಹಾ ಹೆಂಗ ಹೆಂಗೊ ಮಾತಾಡಿರೋ ಅಂತ ಆಡ ಆದ್ ನೋಡ್ರಿ
ಎಲ್ಲ ಗೊತ್ತೈತಿ ಕಳಣ ಪೋಣಾರ
ಹ ಆದ್ರೆ ಕಡ ಕೂಡಿಸಿು ಬಿಟ್ಟಾರೆ
ಏನ ಪ್ಪ ಕುಡ್ಸ್ರ
ಅದೇ ಆ ಮೋಡ ಮಾತಾಡ್ತದ್ರಿ ಹಿಂಗ ಎಡಿಟ್ ಬ್ಯಾಂಕರ್ ಮಾಡ್ಯ್ರಿ
ಇಲ್ಲ ಅದಲ್ರರಿ ಎಡಿಟ್ರ ಬಂದ್ ನೋಡ್ರಿ ಬಗು ಬಾಬುಪಾಟಲ್ಲಿ ಎಡಿಟರ್ ಹ ದೊಡ್ ಫೇಮಸರೀ ಇಡೀ ಕಾಲೇಜ್ಗೆ ಫೇಮಸ್
ಹ್ಮ್ ಫುಲ್ ಫೇಮಸ್ ರೀ
ದಾಡ್ ಅವ್ರ್ದ ಅವ್ರದ ಬ್ಯರೆನೈತ್ರಿ
ಅದ ಬೇರೆನೇ ಐತ್ರಿ
ಇವ ಮಾಡ ಯಾರು ನೋಡಿಲ್ರಿ ಬಾಳ
ಎಡಿಟರ್ ಅದು ಬಾರಿ ಮಾಡ ಇಡೆ ಸಕ್ಷನ್
ಅ್ರ ಮನುಷ್ಯ ಈಗ ಸ್ರೀಕ್ ನಂಬರ್ ಎನ್ಕ್ಕೆ ಅವ್ನಿಗೆ ಪ್ರಶ್ತಿ ಸಿ ಕೊಟ್ಟ್ರ ಬಾ ಮಂದಿ
ಈ ಸುರ್ತಿಂದ ಏನ್ ನಾವ್ ಡೀನ್ ಹತ್ರ ಮಾತಾಡ್ಬೇಕ್ರಿ ಎಲ್ಲರ ಹೋಗಿ ಲಾಸ್ಟ್ಗ ಒಂದು ಅವಾರ್ಡ್ ಕೊಡ್ರಿ ಸರ್ ಅಂತ
ಬೆಸ್ ಎಡಿಟರ್ ಅಫ್ದ ಹ್ಮ್ ಕೊಡಪತ್ತ ಕೊಟ್ರ ನಾವ ಮತ್ತ್ ಬೆಳಕಗ್ ಬರ್ತಾರೀ ಇಥ್ರಲ್ಲಾ
ಹ್ಮ ಅ ನೋಡ್ರಿ ಮುಂದ ಇವ್ರ್ದೇ ಇವ್ರ್ದೇ ಹವ ನೋಡ್ರಿ ಪೂರ ಹಲೋ ಕೇಳತ ಬಲ ಹವ ಈ ಮುಂದೆ ಹ ಹ್ಮ ಲಜ ಕ ಅೇ ಕ ಹಲೋ ಹಲೋ ಹಾ ಈ ಹ ಆಡ್ತಾರ ಆಡ್ತಾರೆ ಇಲ್ಲ ಮತ್ ಕೆಲ್ಸ ಮತ್ತೆ ಏಂಗ ಇಿಲ್ಲ ಅಂದ್ರ ಅದೇ ಕೆಲ್ಸ ಎ ಹೋಗಿದ್ದನ್ರಿ ಆಟದ ಆಟದ ಮೈದಾನಕ್ಕೆ ಹೋಗಿದ್ನಲ್ರಿ ಹಾ ಹೋಗಿದ್ದಿದ್ದಾರೆ ಚಲೋ ತ್ರರ ಆ ಮೇನ
ಸರಿಾಗ ಮಳಿ ಬಂತತ್ರಿ ಹುಡುಗರು ಅಂದ್ರ ಆಡ
ಕಖರ ಕರ ಚಗತಿಗದ್ರೀ ಗೋಲ್ ಮೆ ಗೋಲ್ ನೋಡದಾರೆ ನಮ್ಮ ಮಳೆ ಇದು ಆರಾಮ್ ತಪ್ತ ನಾವ ಬಿಟ್ಟಿ
ಹೌದ್ರ
ಕ್ಕಾದ ಮ ಸುಮ್ಮನೆ ನಮಗೆ ಆರಾಮ ಕಪ್ಪ ಕಂಡಪಟ್ಟೆ
ಹಾ ಮತ್ತ ಅಲ್ಲಿ ಒಂದಸ ಅಕ್ಕನಗ್ ಹೋಗಬೇಕ ಯಾಕ ಮತ್ತೊಂದೊಂದ್ ದಿನ
ಡಾಕನಿ ಪ್ರಶ್ನೆ ಅಲ್ರರಿ ಊಟದ ಪ್ರಶ್ನೆ ಊಟದ ಇಲ್ ಊಟಕ್ಕೆ ಏನ್ ಸರಿ ಕೊಡ್ತಾರ
ಏನಿದ ಊಟ ಯಾರೀ ನಾ್ ಎಲ್ಲಿ ಬಂದಂಗಗ್ಯಲ್ ಸುಮ್ನೆ ಸಕ್ರಿ ಅಂತತ್ರಿ ನೋಡ್ರಿ ಇಲ್ರರಿ ಫುಲ್ ಬಾರಿ ಆಡನ್ಂತ್ರಿ ಇವತ್ ಫುಟ್ಬಾಲ್
ಹ ಪಲ್್ರೀ ಚಗಗ
ಮೆಸ್ಸಿ ಅಂತ್ರಿ ನಮ್ ಕಾಲೇಜ್ ಮೆಸ್ಸಿ ಇವನಿ ಅಂತ್ರಿ
ಆಾನ ರೋನಿ ರೊನಾಾಲ್ಡೊ ಮೆಸಿ
ಹ ಹ
ಹ್ಮ್ ನೆರಾಲ್ಡೋ ಅರಲ್ಡೋ ಅರಾಡೋ .
ಮತ್ತ ಊಟ ಆಗದ್ರಿ
ಹಾಗ ಚಂತ ಮಾಡಿ ಮಾಡ್ರಿ ಊಟ ಊಟ ಮಾಡ್ಬಾರು ಮತ್ತೆ .
ಹಾಗದಲ್ರಿ
ಹಾಗಗ್ಯಾದ್ರೀ ನಮ್ದು ಊಟ ಆಗ್ಯದ್ರ ಹಏ ಚಪಾತಿ ಪಲ್ಲರು ಸಪ್ಪದುನ್ನ ಹ . ಹಾ ರಾಮಲಸ್ಪುರ್